ಹಲೋ. ಆರಾಮಿದ್ದೀನಿ ನೀನು? ಹ್ಮ್ ಏನ್ ಮಾಡ್ಲತಿ.
ಆನು ಉಯ್ ಎದ್ದಿದ್ದೀನೀ ನೀನು ಏನ್ ಮಾಡ್ತಿದ್ದೀ?
ದ್ದ ಟಿಫಾನ್ ತಿಂದಾ?
ಹೌದಾ.
ಏನಿಲ್ಲಾ ಸುಮ್ನೆ ಕೂತೀನಿ. ಹಾ
ಸ್ನಾನಾ ಮಾಡಿಲ್ಲಾ ಮಾಡ್ಬೇಕು.
ಹೌದಾ
ಓತ್ತಿದಿಯಾ ಏನೂ
ಏ ಹಾ ಆ ಅಂದ್ರೆ ಯಾವಾಗ್ ಹೋಗಣ. ಕಾಲೇಜಿಗೆ
ಹೋಗಿನಿ. ಏ ಅಯ್ ಏಯ್ ನಾನ್ ಏನುಕ್ ಕಾಲ್ ಮಾಡ್ದೆ ಗೊತ್ತ ಈಗ ಹ ನಮ್ಮ್ ಊರಲ್ಲಿ ನಮ್ಮ್ ಮನೇಲಿ ನಾವು ಪೂ ಪೂಜೆ ಮಾಡ್ತೀವಿ.
ಹೌದಾ
ನಮ್ಮಮ್ಮ ಕರಿ ಕರಿ ಅಂತಿದ್ರಾ
ಹ್ಮ್
ಹಂಗಾಗಿ ಕಾಲ್ ಮಾಡ ಮುಂದಿನ್ ವಾರ ಪೂಜೆ ಇದೆ ಬರ್ತಿ ತಾನೆ.
ಬರ್ತೀನಿ
ಹಾ ಅದೇ ನಾವು ಫುಲ್ ಎಲ್ಲಾ ಹ ಹಾ ಇದು ಎಲ್ಲಾ ಅಡಿಗೆ ಮಾಡ್ತೀವಿ ಎಲ್ಲಾ ತರದ್ದು ಮಾಡ್ ತೀವಿ ನಿನ್ಗ್ ಅಡಿಗೆಗೆ ಮಾಡಕ್ ಬರ ತ್ತಾ
ಬರುತ್ತೆ ಸ್ವಲ್ಪ ಸ್ವಲ್ಪ
ಹೌದಾ ನೀನವತ್ ಮೊನ್ನೆ ಕೇಳಿದೆ ಅಲ ಚಿತ್ರ ನ್ನ ಹೆಂಗ್ ಮಾಡುದು ಅಂತ ಹೇಳ್ಲಾ?
ಹ್ಮ ಹೇಳು
ಏನಿಲ್ಲ ನಾವು ಫಸ್ಟ್ ನಾವು ಅನ್ನ ಮಾಡ್ಕೋತೀವಲ್ಲಾ ಹಂಗೆ ಅನ್ನ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲ್ ಆಮೇಲೆ ಇದು ಉಳ್ಳಾಗಡ್ಡೆ ಮೆಣ್ಸಿನ್ ಕಾಯಿ ಇಲ್ಲ ನಾವು ಮಿಶಿನ್ ಕೈನೀ ಕೊಯ್ದು ಹ ಮೀನ್ಸ್ ಕಟ್ಮಾ ಮಾಡಿ ಆದ್ರೂ ಹಾಕೋಬೋದು ಮಿಕ್ಸಿಗಾದ್ರೂ ಹಾಕೋಬೋದು.
ಹ್ಮ
ನ ಕತ್ ಮಾಡಿ ಹಾಕುದ್ರೆ ಜೊತೆ ಜಿರಾಫೆ ತಿಂತಾ ರಲ್ಲ ಹಂಗಾಗ್ ಆ ಹ್ಮ್ ಅಂಗ್ ತಿನ್ನವ್ರ್ ಕಿಂತ ಇಲ್ ಕ್ಬಿಟ್ರೆ ಎಲ್ಲಾ ಊಟ ಮಾಡ್ತಾರೆ ಹಂಗೆ ನೋಡುವಂತ ಒಂದು ಕಾ ತ್ರೆ ಇಟ್ಟು ಆ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಸಾಸ್ ಬಿಳಿ ಜೀರಿಗೆ ಅವೆಲ್ ಲಾಕಿ
ಹ್ಮ್
ಟ್ರೈ ಮಾಡ್ ಡ್ಕೊಂಡು ಫ್ರೈ ಮಾಡ್ಕೊಂಡು ಆ ಇದನ್ ಹಾಳಾಗ್ ಕು ಚಿತ್ರಾನ್ನ ಅಲ್ವ ಅರ್ಣ ಬಾಳ ಆಕ್ ಅರಶಣ ಆಗ್ಬಿಟ್ಟು ಆಮೇ ಮೇಲೇ ಆ ಅದನ್ನ ಅದು ತಿವಲ್ಲ ಮೆಣ್ಶಿನ್ಕಾಯ್ದು ಅದನ್ನು ಹಾಕ್ ಬಿಟ್ಟು ಸುಮಾರು ಹಸಿ ವಾಸನೆ ಹೋಗೋವರೆಗು ಎಲ್ಲ ಸ್ವಲ್ಪ ಎಲ್ಲಾ ಇದು ಮಾಡ್ಬಿ ಟು ಅದ್ರಲ್ಲಿ ನಾವ್ ಕೆಲವರು ಉದ್ದಿನ ಬೇಳೆ ಹ ಶೇಂಗಾ ಅವನು ಹಾಕ್ತಾರೆ ಕೆಲವರು ಹಾಕಲ್ಲ.
ಅದನ್ನ ಹಾಕಿ ಅನ್ನ ಹಾಕಿ ಕರ್ಬಿಟ್ಟು ಹೋಗ್ಯ ಚಿತ್ರನ್ನ ಲಾಸ್ಟಿಗೆ ನಿಂಬೆ ಹಣ್ಣ್ ಹಿಂಡ್ಬೇಕಷ್ಟೆ.
ಹೌದಾ ಹ್ಮ ಹ್ಮ ನಿಮ ಮನೆಗ್ ಬಂದಂಗ ಮಾಡಣ್ ತಗೊ.
ಹ್ ಹ್ಮ್
ಮತ್ತೆ ಎಂತದಿ ಬಿರಿಯಾನಿ ಹೆಂಗ್ ಮಾಡ್ತಾರ? ತ್ತಲ್ವಾ
ಹಾ ಚೆನ್ನಾಗ್ ಮಾಡ್ತಾರ ನಮ್ ಸೈಡು.
ಹ್ಮ್
ಹ್ಮ್
ಹಂಗಿರುತ್ತೆ ಅದು ಬಿರಿಯಾನಿ ಹೆಂಗ್ ಮಾಡ್ತೀರಾ?
ಅಂದ್ರೆ ಚೆನ್ನಾಗಿರತ್ ಮಾಮೂಲಿ ಎಲ್ಲಾರ್ ತರಗೆ ಮಾಡ್ತೀವಿ ಅ ದು ಹೇಳ್ಲಾ ಹೆಂಗ್ ಮಾಡ್ಬೇಕನ್ ತಾ ಹಾ ಫಸ್ಟಿಗೆ ಚಿಕನ್ ತಗೋಬೇಕು ಚಿಕನ್ ಎಲ್ಲ ಚೆನ್ನಾಗಿ ಅಹ ತೊಳಿಬೇಕು. ತೊಳ್ದ್ ಆದ್ಮೇಲ್ ಲೇ ಒಂದು ಬಾಣ್ಲಿಗೆ ಸ್ವಲ್ಪ ಜೀರಿಗೆ ಆ ಮತ್ತೆ ಹ ಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬೇಕು.
ಹ್ಮ್
ಹಾಕದಾದ್ಮೇಲೆ ಅದು ಚಿಕನಲ್ಲಿ ತೊಳ್ಕೊಂಡಿರ್ತೀವಲ್ಲ ಅದಕ್ಕೆ ಖಾರ ಉಪ್ಪು ಗರಂ ಮಸಾಲ. ಮತ್ತೆ ಆ ಅಲ್ಲಬ್ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾ ಇರುತ್ತಲ್ಲ ಅದೆಲ್ಲಾ ಹಚ್ಬೇಕು ಆಮೇಲೆ ಇನ್ನೊಂದು ಕಡಾಯ್ ನಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡ್ಕೋಬೇಕು ಚಿಕನ್ ಎಲ್ಲಾ ಫ್ರೈ ಮಾಡ್ಕೋಬೇಕು ಇನ್ನೊಂದ ಇದ್ರಲ್ಲಿ ಅನ್ನ ಕುದಿಸ್ಕೋಬೇಕು ಅನ್ನ ಕುದಿಸ್ಕೊಂಡು ಇದ್ರಲ್ಲಿ ಅದು ಹಾಕಿ ಮಿಕ್ಸ್ ಮಾಡ್ಬೇಕು
ಹೌದಾ ಹ್ಮ್
ಹಾ ಅಷ್ಟೆ ಚೆನ್ನಾಗಿರತ್ ತಿಂದ್ರೆ
ಒಮ್ಮಿ ಕೊಲಜಲ್ಲಿ ಯಾವುದು ಫಂಕ್ಷನ್ ಇತ್ತು ಅಂದ್ರು
ಏನಿಲ್ಲ ಅದೇ ಕಾಲೇಜ ಅಲ್ಲಿ ಒಂದ ಫಂಕ್ಷನ್ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಲ್ಲಿ ಎಲ್ರು ಟೀಚರ್ಸ ಎಲ್ಲಾರೂ ಹಾಡ ಹಾಡಿದ್ರು ಮತ್ತೆ ಅವ್ರಗ ಏನ್ ಅನ್ಸುತ್ತ ಅವ್ರು ಅನಿಸಿಕೆಗಳನ್ನು ಹೇಳಿದ್ರು ವೇದಿಕೆ ಮೇಲೆ ಹಾ ಕಾರ್ಯಕ್ರಮ ಮಾತ್ರ ಚೆನ್ನಾಗಿತ್ತು
ಹೌದಾ ನಮ್ಮ ಕಾಲೇಜಲ್ಲು ಮೊನ್ನೆ ಒ ಕಾರ್ಯಕ್ರಮ ನಡೀತು ಬಹಳ ಚೆನ್ನಾಗಿತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ಓ ಅ ದು ಮತ್ತೆ ಆ ಆಟಗಳು ಎಲ್ಲಾ ಇಟ್ಟಿದ್ರು
ಹೌದ್ ಹಾ ಮ ಮತ್ತೆ ನಂ ಕರ್ಕೊಂಡ್ ಹೋಗ್ಬೇಕಲ್ಲಾ ನೀನು
ಹಾ ಆಗ ಕರ್ಕೊಂಡ್ ಅವರು ಬೇರೆಯವ್ರನ್ನ ಅಲೋ ಮಾಡಲ್ಲ ಅಂತ ಅಂದಿದ್ರು ಬೇರೆ ಕಾಲೇಜ್ ಅವ್ರನ್ನ ಕಲ್ಕೊಳ್ಳಲ್ಲ ಅಂತ ಹೇಳಿದ್ರು ಈ ಸಲ ಮತ್ತೆ ಇನ್ನೊಂದ್ ಫಂಕ್ಷನ್ ಇದೆ ಆವಾಗ ಎಲ್ಲಾರ್ನು ಕರ್ಕೋತಾರಂತ ಯ ಹಾಗಾದ್ರೂ ಹೋಗ್ಬೋದಂತ ಹ ಆಗ ಅವಾಗ ಈಗ್ ಈಗ ಮುಂದ್ ಈಗ ನೆಕ್ಸ್ಟ್ ಮುಂದೆ ಬರೋ ತಿಂಗಳಲ್ಲೂ ಇನ್ನೊಂದು ಕಾರ್ಯಕ್ರಮ ಇದೆ ಈಗಾಗಲೇ ಆಗ್ಲ ನಾವ್ ಎಲ್ಲ ಜಾಸ್ತಿ ಡಿವ್ ಕಾರ್ಯ ಸಂಕ್ರುತ್ ಕ ಕಾರ್ಯಕ್ರಮಗಳಿಗೆ ಆಟಗಳಿಗೆ ಎಲ್ಲಾ ಈ ಎಲ್ಲ ಖಂಡಿತವಾಗ್ಲು ಕರ್ಕೊಂಡ ಹೋಗ್ತೀನಿ
ಸರಿ ಮರಿಬೇಡ ಕರಿ
ಮರಿಯಲ್ಲ ಕರಿತೀನಿ ಇಲ್ಲ ಓಸ ಹರಿಬೇಕು ಅಂತ ಮಾಡಿ ಆದ್ರೆ ಅವ್ರು ಕರೋಕೊಳಲ್ಲಾ ಬೇರೆ ಬೇರೆ ಕಾಲೇಜ್ ಅವ್ರಿಗೆ ಬೇರೋರಿಗೆ ಅನುಮತಿ ಇಲ್ಲ ಅಂತ ಹೇಳಿದ್ರು ಹಾಂಗ್ಗಾಗ್ಬಿಟ್ಟು ಸುಮ್ಮನೆ ಮತ್ತೆ ನಿನಗೆ ಹೇಳ್ಬಿಟ್ಟು ಪಾಪ ಏನಕ್ಕಾ ಅಂತ ಸುಮನೆ ಆಗ್ಬೇಕ್
ಹಾ ಹೌದಾ ಹ್ಮ್ ಹ್ಮ್
ಏನ್ ಮಾಡ್ತಿದೀಯಾ
ಮತ್ತೆ ಏನಿಲ್ಲ ಹೇಳ್ಬೇಕು ಸುಮ್ನೆ ಕೂತಿದ್ದೀನಿ ಇಫಾನ್ ಹ ಆಯ್ತು ನಾಸ್ ಊಟ ಮಾಡ್ದೆ ಪಲಾವ್ ಇವತ್ತು ಪೊಂಗಲ್ ಮಾಡಿದ್ರು ಹಾಸ್ಟೆಲ್ ಅಲ್ಲಿ ತಿಂದೆ ಅದು ಫುಲ್ ಖಾರ ಮಾಡ್ಬಿಟ್ಟಿದ್ರು
ಹೌದಾ
ಖಾರ ಅಂದ್ರೆ ಖಾರ ಮಾಡ್ಬಿಟಿ ಹ್ಮ್
ಮತ್ತೆ
ಹೇಳ್ಬೇಕು
ಹ್ಮ್ ಮತ್ತೆ ಎಲ್ಲ ಹ್ಮ ಎಲ್ಲರು ಆರಾಮ ಇದಾರ ನಿಮ್ ಮನೇಲಿ ಎಲ್ ಆರಾಮ್ ಅದಾರ ನಿಮ್ಮ್ ಅಣ್ಣಾಗ ಆರಾಮಯತಾ ಹ್ಮ
ಹ್ಮ್
ಎಲ್ಲಿದ್ದಾರೆ ಊರಲ್ಲಿದ್ದಾರಾ ಏನ್ ಎಲ್ಲ
ಹ ಇದರ
ಹ್ಮ ಹೂ ಬಂದ್ ಎಲ್ಲಿ ಊ ಇದಲ್ಲ
ಊರಿಗೆ ಬಂದಿಲ್ಲ ಅವನು ಅಲ್ಲೇ ಕಾಲೇಜಲ್ಲೇ ಓಡ್ತಿದ್ನಾ ಹ ಆರಾಮಿಲ್ಲ ಅಂದ್ರು ಅವ್ರು ಕಳಸಲಿಲ್ಲ ಅಂತೆ ಎಕ್ಸಾಮ್ಸ್ ಇದ್ದಾವ ಅಂತ ಏನೂ ಕಳಿಸ್ಲಿಲ್ಲ ಅಂತೆ
ಹಾ ಹಾ ಹಾ
ಅದೇ ಹೇಳ್ದೇ ದಾ ಆ ಬೇಕಾದ್ರೆ ಬರ್ಬೋದೇನೊ
ಹೌದಾ ಯ ಯಾವಾಗಿದೆ ಹೇಳು ಯಾ ಇದು ಯಾವ ತಿಂಗಳಲ್ಲಿದೆಯಾ
ಮುಂದಿನ ತಿ ಮುಂದಿನ ತಿಂಗಳು ಮುಂದಿನ ತಿಂಗಳು
ಹೌದಾ ಅವಾಗ ಹೋಗೊಂಡ್ ತಗೋ ಇಬ್ರೂ
ಹೌ
ಮತ್ತೆ
ಎಲ್ಲಾರ ಆರಾಮ್ ಇದಾರ ಅಲ್ಲಾ ಹೆಂಗ್ ನಡೀತಿದೆ ದ ಎಕ್ಸಾಮ್ ಸ್ ಯವಾಗ ನಿಮ್ದು
ನಮ್ದು ಪರೀಕ್ಷೆ ಬಂದ್ಬಿಟ್ಟು ಜುಲೈನಲ್ಲಿದೆ ಜುಲೈ ಹದ್ನಾಲ್ಕು ಮತ್ತೆ ಹದ್ನಾರನೇ ತಾರೀಕ ಇದೆ
ಹೌದಾ
ಹ್ಮ್ ಹೌದು ಏನು ಓದ್ತ್ತಿಲ್ಲ ಸುಮ್ ನೆ ಊಟ ಮಾಡೋದು ಮಲ್ಕೊಳ್ಳೋದು ಮೊಬೈಲ್ ನೋಡೋದು ಅಷ್ಟೇ ಮಾಡ್ತೀವಿ
ಮೆ ಅವತ್ ಏನೇನು ಓದ್ತಿಲ್ಲ ಬರೀ ಊಟ ಮಾಡೋದು ಅರಿಗಾಡದು ತಿನ್ನೋದು
ಹಾ ಅಷ್ಟೇ ಹೌದು ಹ್ಮ್ ಏನು ಓದಿಲ್ಲ ಓದ್ಬೇಕು ಸ್ಟಾ ದು ಮಾಡ್ಬೇಕು ಸ್ಟಾರ್ಟ ಹ್ಮ್ ಹೌದ್ ಹೌದ್ ದ್ ಹ್ಮ್
ಹ ಹಿಂದಿನ್ ಯಾರ ಅಷ್ಟೆ
ಹೌದೌದು ಹ್ಮ್ ಮತ್ತೆ ಅಮ್ಮ ಅಪ್ಪ ಎಲ್ಲಾರೂ ಆರಾಮದಾರಲ್ಲ
ಅದೇ ಅಮ್ಮ ಕೇಳ್ತಿರ್ಲು ನಿನ್ನ ಕರ್ ಕರ್ಕೊಬಾ ಅಂತ ಹೇಳು ಕರ್ಕೊಬ ಕರ್ಕೊಬ ಅಂತ
ಹೌದಾ ಹಾ ಆ ಆಯ್ತ್ ಸರಿ ನೆಕ್ಸ್ ಟಾ ಮುಂದಿನ್ ತಿಂಗಳಾ ಹೋಗೋಣ್ ತಗೋ
ಹ್ಮ್
ಹ್ಮ್ ಮತ್ತೆ
ಏನ್ ಮಾಡ್ತಿದೀಯಾ
ಹ್ಮ್ ನಿನ್ ಗೆಳ್ತಿಗ್ ಆರಾಮಿಲ್ಲ ಅಂತಲ್ಲ ಹುಷಾರ್ ಆದ್ಲಾ
ಹ ಹುಷಾರ್ ಅಂದ್ಲು ಮೊನ್ನೆ ಆಸ್ಪತ್ರೆಗೆ ಹೋಗ್ ಬಂದ್ವಿ ಹಾ ಎಷ್ಟು ಹ ಹನ್ನೇಳನೂರ್ ಖರ್ಚ ಆಯ್ತು
ಹೌದಾ ಅಷ್ಟೊಂದಿದೆ ನಾ ದುಡ್ ಡ್ಯೂ ಲಿ
ಹಾ
ಹ ಹೌದಾ ಹಾ ಹಾ ಹೌದ ಹೌದು ಬಟ್ ಅದು ಜಾಸ್ತಿ ಆಯ್ತು
ಹಾ ಕಸ್ತು ಆಯ್ತು
ಹ್ಮ್
ಆದ್ರೆ ಅವಿಗೆ ತ ಹಿಂಗ್ ಆಗ್ಬಟ್
ಹ್ಮ್ ಅದಕ್ಕೆ ಓದ ಓದೇಬೇಕಲ್ಲ ಪಾಪ ಅದಿ ಕ್ಕೆ ಹ್ಮ್ ಹ್ಮ್ ಹಾ
ಅವ್ರ ಮೇಲೆ ಹೋದ್ರೆ ಹೋಗಲಿ ಅಷ್ಟು ಸೇತ ಅಂತಂದ್ರು
ಹೌದಾ ಹಾ ಹಾ
ಯ್ತ್ ನಾನ್ ಆಗ್ಬಿಟ್ಟು ಹೋಗಿದ್ರು ಆಗ್
ಇವಾಗ್ ಹುಷಾರ್ ರಾದ್ಲಾ ಹಾ ಹಾ ಇವಾಗ್ ಹುಷಾರಾದ್ಲಾ ಹ ಮಾತ್ರೆ ಎಲ್ಲಾ ತಗೋತದಳ
ಹ ಆಮೇಲೆ ಮಾಡ್ತ ನಿ ಅಮ್ಮ ಕರಿತಿದ್ದಾರೆ
ಸರಿ ಸರಿ ಆಯ್ತು